ಹಲೋ ಹಾ ರಾಮ ಭ ಹಾ ಆರಾಮ್ ನೋಡ್ರಿ ಮತ್ತೇನ್ರೀ ಸಮಾಚಾರ
ಮತ್ತೆ ಏನಿಲ್ಲಾರೆ ವಾತಾವರಣ ನಿಮ್ ಕಡೆ
ನಮ್ ಕಡೆ ವಾತಾವರಣ ಈ ಮೋಡ ಆಗಿದೆ ರೀ ಮತ್ತೆ ಮಳೆ ಬರೋ ಚಾನ್ಸಸ್ ಇದೆ
ಹಾ
ಹ ಮತ್ತೆ ನಿಮ್ದೇನ್ರೀ ವಾತಾವರಣ ಆ ಕಡೆ ಎಲ್ಲ ಹೆಂಗೆ ಚೆನ್ನಾಗಿದೆನೆ ಮಳೆಲ್ಲ ಹಾಕ್ತಾ ಇದ್ದೇನೆ ಕರೆಕ್ಟ್ ಟೈಮ ಹ ನಮ್ ಇನ್ನೊಂದ ಏನ್ ತೊಂದ್ರೆ ಅಂದ್ರೆ ಮಳೆ ಬರಂಗ ಆಗತ್ತ ಬಟ್ ಮಳೆ ಬರಲ್ಲ
ಗುತ್ತೆ ಇಲ್ಲೆಲ್ಲ ಮ ಮೋ ಮ ಮೋಡ ಬರುತ್ತೆ ಮುಂದಕ್ಕ ಹೋಗ್ಬಿಡುತ್ತೆ
ಹೌದೌ ಹೌದು ಮೋಡ ಬರತ್ತೆ ಮುಂದಕ್ಕೆ ಹೋಗುತ್ತೆ
ಹಿಂಗಾಗಿ ಮಳೆ ಆಗ್ತಾ ಇಲ್ಲ ಮಳೆ ಆಗಿಲಾರದ ಕಾರಣ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ
ಹೌದೌದು ಹ್ಮ್ ಮತ್ತೆನರಿ ಮತ್ತೇನ ನಿಮ್ ಕಡೆ ಎಲ್ಲಾ ಎಮ್ ಎಲ್ ಎ ಎಲ್ಲ ಚೆನ್ನಾಗ್ ಕೆಲಸ ಮಾಡ್ತಾ ಇದ್ದಾರಾ
ಹಾಹಾ ಎಲ್ಲ ಚಲಕಾ ಮಸ ಕೆಲಸ ಮಾಡ್ತಾ ಇದಾರೆ ಆದ್ರೆ ಸಾರಿಗೆ ವ್ಯವಸ್ಥೆ ಅಷ್ಟೇ ಸರಿ ಆಗಿಲ್ಲ
ಹ ನಿಮ್ ಕಡೆ ಏಮ್ ಎಲ್ ಎ ಶಾಪುರ ಎಂ ನಿಮ್ಧ ನಿಮ್ದು ಹ್ಾಕ್ ಯಾವಾಗ್ ಬರ್ತರಿ ಶಾಪುರ ಸುರಪುರ
ಸೋರಾಪೋರ್ ಬರುತ್ತೆ
ಸುರಾಪುರ್ ಬರ್ತೇನ್ರೀ ಸುರ್ಪುರ ಮೇಲೆ ರಾಜ ವೆಂಕಟ ರಾಜಾ ವೆಂಕಟಪ್ಪ ನಾಯಕ ಮ
ಹಾ ರಾಜ ವೆಂಕಟಪ್ ನಾಯಕ್ ಮಗ ಈಗ ಎಮ್ ಎಲ್ ಎ ಇದಾನೆ
ಹಾ ಹಾ ಅವ್ರನ್ರಿ
ಹ್ಮ್ ಹ ಚಲೋ ಮಾಡ್ತ ಆದ್ರೆ ನಮ್ದು ಮತಕ್ಷೇತ್ರ ಶಾಪುರ್ ಬರುತ್ತೆ ತಾಲೂಕು ಮಾತ್ರ ಸುರಪುರ
ಮತಕ್ಷೇತ್ರ ಶಾಪುರ್ ದಶನ್ ಶರಣಬಸಪ್ಪ ಗೌಡ ದರ್ಶನಪುರಾ
ಹಾ ಹ ಶರಣಬಸಪ್ಪ ಕೂಡ ದರ್ಶನಪುರ್ಗೆ ಓಟ ಹಾಕ್ತಿವಿ ನಾವು
ಹೌದ ಹೌದ ಅವ್ರರು ಶರಣ್ ಬಸಪ್ಪ ದರ್ಶನ ಪುರು ಅವರು ಚೆನ್ನಾಗಿದಾರೀ ಬಟ್ ಇನ್ನೊಂದ ಏನಂದ್ರೆ ಅವ್ರು ಒಬ್ರು ಯಾರನ್ನ ಡಿ ಸಿ ಬರ್ಲಿ ಒಬ್ರಯಾರನ್ನ ಎಸ್ ಬರ್ಲಿ ಅವ್ರು ಮಾತ ಕೇಳಿದ್ರನ್ ಬರೀ ಟ್ರಾನ್ಸ್ಫರ್ ಮಾಡಸತಾರೇ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಹೇಳಿ.
ಹ ಹ ಹೌದು
ಅವ್ರಗ್ ನಾವು ಆದ್ರೆ ಮುಗಿದತ್ರಿ ತಕ್ಷಣ ಮರ್ದ ಕಾಲು ಮರ್ದಿನ ಲೆಟರ್ ಬಂದ್ಬಿಡುತ್ತೆ ಇವಾಗ ಟ್ರಾನ್ಸ್ಪೋರ್ಟ್ ಅಂತ
ಹೌದುೀ ನಿಮಗೆ ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರೀ
ಇಲ್ಲ ರೀ ನಮ್ಗೆ ಹೇಳಿದ್ರ ಇಲ್ಲಿ ಒಬ್ರು ಪರ್ಚ ಇದ್ರು ಅವ್ರ ಸಣಬಸಪ್ಪ ಗೌಡ ದರ್ಶನಪುರ ಅವರು ಪಿ ಎ ನಮ್ಮೂರ್ ಸೈಡ್ ಅವ
ಹಾ
ಹ್ಮ ಇನ್ನ ನೂರ ಹತ್ರ ಕುೂರ್ಕೊಂಡಿ ಅಂತ ಊರ್ ಬರುತ್ತ ಅಲ್ಲಿ ಅವ್ರದ್ದು ಪಿ ಎ ಊರು ಅದು ಇಲ್ಲಿ ಇದ ಅವನು ಬಾಳ ವರ್ಷ ಶಾಪೂರ್ನಾಗ ಒಂದ್ ಪಿ ಎ ಆಗಿದನ ಒಂದ್ ಫೈವ್ ಟು ಸಿಕ್ಸ್ ಇಯರ್ಸ್
ಹೌದ್ರೀ
ಐದರಿಂದ ಆರು ವರ್ಷ ಒಂದ್ ಪಿ ಎ ಆದ್ದರಿಂದ ಯಾರ ಒಬ್ರು ಡಿ ಸಿ ಎಸ್ ಪಿ ಆ್ತ ಮಾತ್ ಕೇಳಂದ್ರೆ ಪಕ್ಕ ಮರುಕ್ಷಣನೇ ಮುಖ್ಯಮಂತ್ರಿಗಳನ್ನ ಮಾಹಿತಿ ತಿಳ ಮರುಕ್ಷಣೆೇ ಅವ್ರನ್ನ ವರ್ಗಾವಣೆ ಮಾಡ ಆದೇಶ ಮಾಡಿಬಿಡ್ತಿದ್ರು
ಹ್ವಾ
ಅವರು ಡಿ ಸಿ ಎಸ್ ಪಿಗೆ ತಮ್ಮ್ ಪವರ್ಸ್ ಮತ್ತೆ ತೋರ್ಸ್ಬೇಕ್ರೀ ಮತ್ತ ಅವ್ರುಷ್ಟು ಓದಿರ್ತಾರೆ ಇವ್ರು ಸುಮ್ನೆ ಟೆಂತ್ ಫೇಲ್ ಟ್ವೆಲ್ತ್ ಫೇಲ್ ಆಗಿ ನಾಲ್ಕ್ ಜನ ಮುಂದೆ ಅದು ಇದು ಸುಳ್ಳು ಕರೆವು ಏನ ಒಂದು ಹೇಳಿ ಓಟ ಹಾಕ್ಸಿಂದು ಡಬ್ಬ ಡಬ್ಬ ಡಬ್ಬ ಮಾಡ್ತಾ ಇರ್ತಾರೆ ಹ ನಾವ್ ಒಂದು ಐ ಎ ಸ್ ರ್ ಕಷ್ಟ ಬಿಟ್ಟು ಎಷ್ಟೋಟೆಸ್ ಆಗಿರ್ತಾವ ಬ ತಮ್ಮ ಕಷ್ಟಪಟ್ಟು ತಾವು ಓದಿರ್ತಾರೆ ಆಗಲಿ ಹೌ ರಾತ್ರಿ ಹೌದು ಅವರಷ್ಟು ಕಷ್ಟ ಇವರಂತ ಪಟ್ಟಿ ಅವ್ರಷ್ಟು ಅವ್ರಷ್ಟು ಕಷ್ಟ ಇವ್ರ ಅವ್ರಷ್ಟು ಕಷ್ಟ ಅವ್ರಷ್ಟು ಕಷ್ಟ ಇವ್ರ ಪಟ್ಟಿರಲ್ರರಿ
ಎಲ್ಲಾ ಕಷ್ಟಪ ದ
ಹ ರೀ ಅದೇ ಅ ಪ್ರಾಬ್ಲಂ
ಹಾ
ಮತ್ತರಿ
ಹ್ಮ್
ಮತ್ತೆ ಮತ್ತೆ ನಿಮ್ ಕಡೆನ
ನಮ್ ಕಡೆ ನೋಡ್ರಿ ಈಗೆಲ್ಲ ಹೊಲ ಉಳಿಮೆ ಮಾಡಿದ್ದಾರೆ ಚಲೋ ಮಳೆ ಬಂತ ಅಂದ್ರೆ ಚಲೋ ಮಳೆ ಬಂತಂದ್ರೆ ಚಲೋ ಮಳೆ ಬಂತಂದ್ರೆ ಚಲೋ ಬೆಳೆ ಬರ್ತಾರ
ಹ್ಮ್ ಚಲೋ ಮಳೆ ಬರ್ಬೇಕ ಮಳೆ ಬರ ಮಳೆ ಬರುವ ಲಕ್ಷಣಗಳು ಕಾಣಸ್ತ ಇಲ್ಲಾ
ಹೌದೌದು ಈ ವರ್ಷ ಏನೋ ಸ್ವಲ್ಪ ಬರಗಲ್ಲ ಅಂಗ ಕಾಣತದೆ
ಅದೇ ಸಿಕ್ಸ್ಟಿ ಪರ್ಸೆಂಟ್ ಬರಗಲ್ಲ ಅಂತ ನಮ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ರೈತರು ಮತ್ತೆಮಗೆ ಹೋರಾಟ ಮಾಡಿ ಆಹ ಸ್ಟ್ರೈಕ್ ಮಾಡಿ ಆತರ ಏನು ಮಾಡಿ ಡಿ ಸಿ ಕಚೇರಿ ಮುಂದೆ ನಿಂದರೋದು ಆ ಕಚೇರಿ ಮುಂದೆ ನಿಂದರೋದು ಈ ತರ ಎಲ್ಲ ಮಾಡಾಗಿಲ್ಲ ನಮ್ ವಾತಾವರಣನೇ ಹೇಳ್ಬಿಡುತ್ತೆ ವಾತಾವರಣಕ್ಕ ಯಾರು ಅಡ್ಡಿ ಆಗಲ್ಲ ಬಿಕಾಸ್ ವಾತಾವರಣ ನಾವು ಅ ಯಾರು ಇದು ಮಾಡಕ್ಕಾಗಲ್ಲ ವಾತಾವರಣ ವಾತಾವರಣೇ ಆಗುತ್ತೆ ನನಗ ಏನ್ ತಿಳಿತದ ಅದ ಮಾಡುತ್ತ ಹೌದಾ ಮಳೆ ಬರ್ಬೇಕು ಮಳೆ ಬರುತ್ತೆ ಬಿಸಿಲು ಬರ್ಬೇಕಂದ್ರೆ ಬಿಸಿಲು ಬರುತ್ತೆ ನೀರ್ ಕೊಡ್ಬೇಕಂದ್ರೆ ನೀರ್ ಕೊಡುತ್ತೆ ಅಷ್ಟೇ. ಹ್ಮ ನಾವು ಎನ್ವಿರಾನ್ಮೆಂಟ್ ನಾವು ಪರಿಸರಕ್ಕೆ ಯಾವ್ದು ಸಮಾನ ಸರ್ ಪರಿಸರ ಗಾಡ್ ಕ್ರಿಯ ದೇವ್ರ ಸಮಾನ ಅದು
ಹೌದೌದು
ಹ್ಮ ಮತ್ತೇನ್ರಿ ಇಲ್ಲಿ ಬಾಳ ಡ್ರೇಸ್ ಬ್ಬಿಗಳು ಬಾಳ ಗಿಡಗಳು ಇದಾವ ಎಲ್ಲಾ ಗಿಡಗಳಿಗೆ ನಾನಾ ತರ ವೈಜ್ಞಾನಿಕ ಹೆಸರುಗಳು ಇದಾವೆ ವೈಜ್ಞಾನಿಕ ಹೆಸರು ತಲೆ ಮೇಲೆ ಬಿಟ್ಕೊಳ್ಳಳೋಕೆ ಬಹಳ ಕಷ್ಟ ಆದ್ರೆ ನಮ್ಮ ಪ್ರಾಧ ಆದ್ರು ನಮ್ಮ ಪ್ರಾಧ್ಯಾಪಕರು ಅದ್ರ ಬಗ್ಗೆ ಎಲ್ಲಾ ವಿವರಣೆಗಳನ್ನು ತಿಳ್ಕೊಂಡು ವಿದ್ಯಾರ್ಥಿಗಳನ್ನು ಸಂಪನ್ಮೂಲ ಅದ್ರ ಸಂಪನ್ಮೂಲ ಏನಾದ್ರೂ ದೊರು ಉಪಯೋಗ ಏನೋ ಅದ್ರ ಉಪಯೋಗ ಏೋ ಎಲ್ಲ ವಿದ್ಯಾರ್ಥಿಗಳಿಂದ ಮುಕಕ್ ಸ್ಟಾರ್ ಮಾಡ್ತಾರೆ. ಅದು ನಮ್ಮಿ ಬಾಳ ಮೆಚ್ಚಗರಿ ‌ಜ್ಞಾನಿರು ಬಹಳ ಚೆನ್ನಾಗಿದ್ದಾರೆ ಬಹಳ ಚೆನ್ನಾಗಿ ಸ್ವಲ್ಪ ಅವರು ಆಹ ತಲೆ ಸರಿಗಿರುತ್ತೋ ಇರಲ್ಲ ಒಂದೊ ಒಂದೊಂದ್ ಸರಿ ಸ್ವಲ್ಪ ಆತರ ಸರಿಯಾಕ್ ಆಾಕ್ತಾರ ಹುಡುಗೂರ್ ಮುದ
ಹೌದು ಸ್ವಲ್ಪ ಸೋರ್ ಹಂಗಾದಾರ ಹೌದ್ರ
ಹಾ ಅದೇ ಅದೇ ಅವ್ರು ಎಲ್ಲಾ ಇನ್ ಇರ್ಸಕಂತ ಎಲ್ಲ ಇಲ್ಲಿ ಇಲ್ಲಿ ಇರತಕ್ಕಂಥ ಎಲ್ಲಾ ಗಿಡ ಮರಗಳ ವೈಜ್ಞಾನಿಕಗಳ ಹೆಸರಾಗಿರ್ಬಹದು ಅದ್ರ ದುರುಪಯೋಗ ದು ದುರ್ಯುಪೋಗ ಆಗಿರ್ಬೋದು ಉಪಯೋಗಿಗಳಾಗಿರ್ಬೋದು ನಾನಾದರ ಅರ ಎಲ್ಲಾ ಮಾಹಿತಿ ಅವ್ರ ಹತ್ರ ಇದ್ದೇರಿ. ಆ ವಿವರಣೆಯನ್ನು ವಿದ್ಯಾರ್ಥಿಗೆ ಮುರ್ ತಲುಪ್ತಾರೆ ಬಟ್ಟ ವಿದಾರ್ಥಿಗಳ ಅವ್ರ ಮಾತೆ ಕೇಳುವುದಿಲ್ಲ.
ಹಾ
ಅವ್ರ ಮುಂದಾನನೆ ಬೈ್ಯೋದು ಅವ್ರ ಮುಂದಾನನೆ ಉಳೋದು ಹೊಗಳೋದು
ಹಾ
ಉಳೋ ಜಾಸ್ತ್ ರೀ ಹೊಗಳೋದ್ಕ ನಾವು ಉಳೋ್ ಜಾಸ್ತಿ
ಹ
ಮತ್ತೆ ರ
ಸರಿ ಏನ ನೋಡ್ರಿ. ಈ ಕಂಡೀಷನ್ ಭೀಮ್ರೇ ಕಂಡೀನ್.
ರಂಡೇಶ್ನ ಭೀಮಯ ಗುಡಿ ಹೋಗ್ತಿದ್ದಾರೆ ಅವರು ಪರಿಸರ
ಅವರು ಪರಿಸರ ವಿಜ್ಞ ಅವರು ಪರಿಸರ ಪರಿಸರದಲ್ಲಿ ಪರಿಸರದಲ್ಲಿ ಇದು ಮುಗಿಸಿದ್ದಾರೆ ಅವರು ಪಿ ಎಚ್ ಡಿ
ಹೌದಾ ಹ ಪರಿಸರದಲ್ಲಿ ಸಿಿ ಎಚ್ ಡಿ ಬಳಸಿದ್ದಾರೆ ಇಲ್ಲಿ ಇರತಕ್ಕಂಥ ಎಲ್ಲಾ ಗಿಡ ಮರಗಳ ವೈಜ್ಞಾನಿಕಗಳ ಹೆಸರು ಅವರು ತಲಿಯಲಿದೆ.
ಅವರೆಲ್ಲಾ ವಗ್ಞ
ನೆನಪಿನ ಶಕ್ತಿ ಇಟ್ಕಷ್ಟು ನಮಗೆ ಕೆ ಅಷ್ಟು ಕೆಪಾಸಿಟಿ. ಈ ಇತರ ವಿದ್ಯಾರ್ಥಿಗಳ ಹತ್ರ ಇಲ್ಲ.
ಹೌದೌದು ಹೌದ
ಹ್ಮ್ ಯಾವದೇ ಅಥವಾ ಯಾರ್ಗೂ ಇಲ್ಲಿ ಅದ ಮತ್ತೇನ್ ಸಮಾಚಾರ ನೀವೇ ಹೇಳ್ಬೇಕು.
ಹ ಈ ಮರ ನಿಮ್ ನಿಮ ತಿಳಿದರ ಪ್ರಕಾರ ಯಾವ ಮರ ಅತಿ ಹೆಚ್ಚು ಆ ಆಮ್ಲಜನಕ.
ಅಮ್ಮ ಚನಕ ಯಾವ ಮರ ಅಂತ ಹಿಂಗ್ ಹೇಳ್ಬೋದ್ರಿ ಬಿಕ ಯಾ ಈ ಆ ಮರದಲ್ಲಿ ನಾವು ಅದ್ರ ಬಗ್ಗೆ ನಾವು ಪೂರಾ ವೈಜ್ಞಾನಿಕವಾಗಿ ನಾವು ಓದಿಲ್ಲ ವೈಜ್ಞಾನಿಕವಾಗಿ ನ ತಿಳ್ಕೊಂಡಿಲ್ಲ ಯ ಮರದ ಬಗ್ಗೆ ಇನ್ನು
ಹೌದೌದು
ಹ್ಮ್ ಮತ್ತೆ ನ್ ಆಕ್ಸ್ಫೋರ್ಡ್ ಕಾಲ್ ಮತ್ತೆ ನ್ ಆಕ್ಸ್ಫೋರ್ಡ್ ಕಾಲೇಜ್ನಾಗ ಪ ಯು ಸಿಿ ರಂಕ್ಸ್ ಕೂ ಹಂಗೆ ತಸ್ತಾರ ನೀಟ್ ರ್ಯಾಂಕ್ ಕೂಡ ಹಂಗೆ ತಗಸ್ತ ಜಡಪದಿ ರಂಕ್ಸ್ ಹಂಗೆ ಬರ್ತಾರೆ. ಬರ್ತ ಇದಾವ ಸಿಟಿ ರ್ಯಾಂಕ್ಸ್ ಹಂಗೆ ಬರ್ತಾ ಇದಾವೆ.
ಹೌದೌದು ಚುಲಾ ಹೇಳ್ತಾರೆ.
ತು ಹೇಳ್ತಾರೆ ಬಟ್ ಫೀಸ್ ಕೂಡ ಫೀಸ್ ಕೂಡ ಬಾಳ ಬಾ ಅವ್ರ ಪಾವತಿ ಪಾವತಿ ಏನ್ ಕಡ್ತಾರಲ್ಲ ಅದು ಬಾಳ ಕಡಿಮೆ ಹೌದಾ.
ಹೌದೌದ ಹೌದ್ರೀ ಅಂದ್ರೆ ಊಟ ಊಟ ಟ ಸರಿಯಲ್ಲ ಊಟ ಕರೆಕ್ಟ್ ಕೊಡಲ್ರರಿ ಅಲ್ಲಿ.
ಸ್ವಪ ಊಟ ಊಟದ್ದೊಂದೇ ತೊಂದರೆ ಆಗುತ್ತ ಊಟ್ದ ಏೋಪೇರೋ ಆಗ್ಬಹುದು.
ಊಟ ವ್ಯವಸ್ಥೆ
ಹ ಮತ್ತೆ ಇನ್ನೊಂದ ರೇನು ಒತ್ತಡ ಜಾಸ್ತಿ ಇರತ್ತೆ
ಹಾ ಒತ್ತಡ ಜಾಸ್ತಿ ಕೊಡ್ತಾರೆ.
ಯಾವುದೇ ಶಿಕ್ಷಕರು ಬಹಳ ಒತ್ತಾಡಕ್ಕೆ ಬೋಗಿಸ್ತಾರೆ ಮತ್ತೆ ಅಲ್ಲಿ ಕಠಿಣ. ಕ್ರಮಗಳನ್ನು ಸೂಕ್ತಗೊಳಿಸ್ತಾರೆ ನಾವೇನ ಆರ ಇನ್ನಿತರ ಕೆಲಸ ಇ ಇತರೆ ಚಟುವಟಿಕೆಗಳನ್ನು ಮಾಡಿದರೆ ಕಠಿಣ ಕ್ರಮವನ್ನು ವಿದ್ಯಾರ್ಥಿ ಕೈಗೊಳ್ಳುತ್ತಾರೆ ಹೌದಾ
ಹೌದೌದ್ರೀ
ಹಾ
ಮತ್ತೆ ಏ ನಾಡಿದ್ರಿ
ಮತ್ತೇನ್ೀ ನಿಮ್ಮ ಅಹ ಆರೋಗ್ಯ ಎಲ್ಲ ಚೆನ್ನಾಗಿದೇನಾ
ಆರೋಗ್ಯ ಚೆಲಾಗ್ ಐತೆ ನೋಡ್ರಿ ನಿಮ್ದು
ಹಾ ಮ ಆರೋಗ್ಯ ಚೆನ್ನಾಗಿದೇರಿ ಆರೋಗ್ಯವೇ ಮಹಾ ಭಾಗ್ಯ ನೀವು ಯಾವಾಗಲ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯ ಚನ್ನಾಗಿಲ್ಲಂದ್ರೆ ನೀವೆ ನ ಮಾಡಕ್ ಸಾಧ್ಯ ಇಲ್ಲ
ಹೌದ್ ಹೌದ್ ಖರೆ ಐತ್ರಿ
ಆರೋಗ್ಯ ಚೆನ್ನ ಇಕೊಂಡ್ಲಾರದ ಎಂಬ ಬಿ ಬಿ ಎಸ್ ಓದ್ತಾರ ಮತ್ತೆ ಅಲ್ಲಿ ಏರುಪೇರು ಮಾಡ್ಕೊಂತರ
ಹಾ
ಗಾಳಿ ಹೌಮನ ಜಾಸ್ತಿ ಇದೀರಿ ಇಲ್ಲಿ ಗಾಳಿ ಮಳೆ ಮಳೆ ಬರ್ತಾ ಇಲ್ಲ
ಗಾಳಿ ಎಲ್ಲ ಹೆಚ್ಚಗಿದೆ ಮಳೆ ಬರ್ತಾ ಇಲ್ಲ ಯದಕ್ಕ ಗೊತ್ತಿಲ್ಲ
ಹೌದೌದೌದು
ಹ್ಮ್
ಇಲ್ಲಿ ಇರ್ತಕ್ಕಂಥ ಲೈಬ್ರರಿಯನ್ನ ಸದು ಇಲ್ಲಿ ಇರ್ತಕ್ಕಂಥ ಗ್ರಂಥಾಲಯನ ಸದುಪಯೋಗ ಪಡಿಸಕಬೇಕ್ರಿ ನಾವು ಅಲ್ಲಿ ಹೋಗಿ ಸರಿಯಾಗಿ ಕುಳಿತು ಓದತಾ ಇಲ್ಲ ಯಾವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಓದ್ತಾ ಇಲ್ಲ ಎಷ್ಟು ಏನ್ಮ್ಮ ಹತ್ರ ಅ ಹೊರಗಡೆ ಹೊರಗಡೆ ಎಲ್ಲ ತ್ರ ಚಟುವಟಿಕೆಗಳನ್ನು ಮಾಡ್ತೀವಿ ಲೈಬ್ರರಿ ಉಪಯೋಗ ಕರೆಕ್ಟ್ ನಾವು ಸ್ಪೋರ್ಸ್ರೆಕ್ ನಾ ಕ್ರಡಾಕೂಟ ಕ್ರೀಡಾಂಗಣ ಈಗ ಅಲ್ಲಿ ಕೂಡ ಕರೆಕ್ಟ್ ನಾವ್ ಮಾಡ್ತಾ ಇಲ್ಲ ಎಕ್ಸಸೈಸ್ ಅಥ ಅಥವಾ ವ್ಯಾಯಾಮ ಅಥವಾ ನಾವ್ ಏನೋ ಒಂದು ಇ ತರ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ
ಹೌದ್ರೀ ವ್ಯಾಯಾಮ ಟೀಚರ್ ವ್ಯಾಯಾಮ ಯೋಗ ಯೋಗ ಶಿಕ್ಷಕರು ಅವ್ರು ಹೇಳಿದ್ನಾಗ ಕೇಳ್ತಾ ಇಲ್ಲ ಹುಡುಗ್ರು
ದ ಯೋಗ ಯೊ ಯೋಗ ಯಾವ ತರ ಮಾಡದು ಯೋಗದೊಳಗ ಯಾಯ ಭಾಗಗಳು ಬರ್ತಾವ ಅದ್ರ ಬಗ್ಗೆ ಇವು ಸ ಸರಿಯಾಗಿ ಇತರ ಚಟುಕಿ ಯಾವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಅನ್ನೋದ್ ಸರಿ ದುರಿಯೊ ದುರ್ಯೋಪವನ್ನು ಪಡಿಸಕೊಡ್ತಾ ಇಲ್ಲ
ಹೌದ್ ಹೌದ್ರಿ
ಹ್ಮ್ ಗ್ರಂ ಥಾಲಯ ಇದೆ ಗ್ರಂಥಾಲಯಕ್ಕೆ ನಾವು ಆದಷ್ಟು ಬೇಗ ನಮ್ ತಿಳಿದಷ್ಟು ನಾವೆಲ್ಲ ಓದ್ಬೇಕಲ್ಲ
ಇದು ಡಿಗ್ರಿ ಪದವಿ ನೋವು ನಾವು ಪದವಿ ಪೂರ್ವ ಅಲ್ಲ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ ಹೇಳೋಷ್ ಟು ಶಿಕ್ಷಕರು ಅಷ್ಟು ಹೇಳ್ಬೇಕಂತ ಬರಕ್ ಆಗಲ್ಲ ಬಿಕಾಸ್ ಅವ್ರಿಗೂ ಒಂತರ ಅನ್ಸುತ್ತೆ ನಾವ್ ಹೆಂಗ್ ಹೇಳ್ಬೇಕು ಬ್ಯಾಚಲರ್ಸ್ಗೆ ಅಂತ
ಹಾ
ಬಿಕಾಸ್ ಆ ಮೆಚುರಿಟಿ ಅಂತಾರಲ್ಲ ಆ ಮೆಚೂರಿಟಿ ಸ್ಟೇಜ್ ಬಂದ್ಬಿಟ್ಟಿರುತ್ತೆ ಅದನ್ನ ನಾವು ತಿಳ್ಕೋಬೇಕು
ಮ ಇದೂ ನಿಮ್ಮ ಈ ಭೀಮ ರಾಯಗುಡಿಯಲ್ಲಿ ಅತ್ಯಂ ಹೆಚ್ಚು ಗಿಡಗಳರಿಂದ ಇಟ್ಟು ಇ ಇಷ್ಟು ಗಾಳಿ ಬೀಸುತ್ತೆ ಅಂತ ನನ್ನ ಪ್ರಶ್ನೆ
ಭೀಮರಾಯನ್ ಗುಡಗೆ ಅತಿ ಹೆಚ್ಚು ಗಿಡ ಮರಗಳ ಇರುವುದರಿಂದ ಬಳಿ ಗಾಳಿ ಹೌಮಾನ ಬಾಳ
ಹಾ ಹ ನಿಮ್ ವಯ್ಸ್ ಎಷ್ಟಿದೆ
ನನ್ ವಯಸ್ಸು ಟ್ವೆಂಟಿ ರೀ ಇವಾಗ ಇವಾಗ ಇಪ್ಪತ್ ಈಗ್ ಮೊನ್ನೆ ಹಾ ಇಪ್ಪತ್ತನೇ ವಯಸ್ಸಿಗೆ ನಾನ್ ಬಂದೆರಿ
ಹೌದೌದು ಮುಂದೆ ಏನ್ ಮಾಡ ಏನ್ ಮಾಡ್ಬೇಕಂತ ಅನ್ಕೋತೀರಾ
ಮುಂದೆ ನೋಡ್ಬೇಕು ಮುಂದ ನೋಡ್ಬೇಕು ರಿ ನಾನ್ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಯಾರಿ ನಡೆಸ್ತೀದಿನಿ ಅದ್ರಲ್ಲಿ ಒಂದ ಮೂರ್ ನಾಲ್ಕು ಸ್ಪರ್ಧಾ ತ್ಮಕ ಪರೀಕ್ಷೆನ ಬರೆಯುತ್ತೀನಿ ಬರದ ನಂತರ ನೋಡ್ತೀನಿ ಬೆಸ್ಟ್ ಆಫ್ ಮೂರರಲ್ಲಿ ಏರ್ ಅಟ್ಲೀಸ್ಟ್ ಎರಡು ಯಾವ್ದನ್ನ ಚೆನ್ನಾಗಿಕ್ ಬಂತಂದ್ರೆ ಎರಡರಲ್ಲಿ ಮತ್ತೆ ನಾನ್ ನೋಡ್ ಯಾವ್ದ ಚೆನ್ನಾಗಿರುತ್ತೆ ಎಲ್ಲ ತಿಳ್ಕೊಂತೀನಿ ಅದ್ರದ ಆ ಉಪಯೋಗ ಏನು ದುರುಉಪಯೋಗ ಏನು ಎಲ್ಲಲ್ಲಿ ಏನನು ಇರುತ್ತೆ ಎರಡು ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಸ್ಟೆಪ್ ಇಂಟು ಮಾಡ್ತಿವ್
ನೀವೇನ್ರಿ ಸ್ಪರ್ಧಾತ್ಕ ಪರೀಕ್ಷೆ ಯಾವದನ್ನ ತಯಾರಿ ನಡಿಸ್ತಾ ಇದಿರ
ಹಲೊ
ಹಾ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ್ದಾನಂತ ತಯಾರಿ ನಡೆಸ್ತಾ ಇದೀರಾ
ಎ ನಾವು ಯಾವ್ದ್ ಇನ್ನಗ ಆದ್ರೆ ಯಾವ್ದ್ ಚಲೋ ಮಾಡಿಲ್ವಾ
ಹ ಅ ನೀವ್ ನೀವಿ ಇನ್ನ ಹ್ಮ್ ಆ ಸ್ಟಾರ್ಟ್ ಮಾಡ್ಬೋದು ಇನ್ನ ಟೈಮ್ ಇ ನಿಮಗ ಇನ್ನ ಬಹಳ ಸಮಯ ಇದೆ ನೀವು ಇವಾಗ ಕೂಡ ಇನಿಶಿಯೇಟ್ ಮಾಡ್ಬಹುದು
ಹಾ ಓಕೆ ಓಕೆ ಓಕೆ
ಹಾ ಸರಿ ಸರಿ ಸರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಿಮ್ಮ ಸಲಹೆಗೆ ಅಭಿನಂದನೆಗಳು
ಅಭಿನಂದ